ಆ, ರವಿಕುಮಾರ್ ಅವರೇ? ..
ನಾವು, ಆರಾಮಿದೀವಿ ನೋಡ್ರಿ! ನೀವ್ರೀ? ..
ನಾವು, ಆರಾಮಿದ್ದೀವಿ ನೋಡಿ! ನಿಮ್ಮ ದಯೆ ದ್ರಾಕ್ಷೋರ್ಯದಿಂದ, ನೀವು ಕೊಟ್ಟಿರುವಂತ? .. ನಮಗೆ, ಆ! .. ಹಣದಿಂದ ನಾವು ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳೆದಿದೆ ನೋಡಿ. ಹ್ಮ ನಿಮಗೆ ನ ನಾವು ಹಣವನ್ನು ಮಾ ರಳಿ ನಮ್ಮ ಬೆಳೆ ಬಂದ ನಂತರ ನಿಮಗೆ ಹಣವನ್ನು ಕೊಡುತ್ತೇವೆ.
ಆಯ್ತಾಯ್ತು ರೀ ಬೆಳೆ ಏನ್ ಹಾಕಿದರಿ ನೀವು ಬೆಳೆ ಹೊಲದಲ್ಲಿ?
ನಾವು ನಮ್ಮ ಹೊಲದಲ್ಲಿ ನಮ್ಮ ನಾವು ಹತ್ತಿಯನ್ನು ಹಾಕಿದ್ದೇವೆ ನೋಡಿ ರವಿಕಾಂತ್ ಅವ್ರೇ.
ಹತ್ತಿ ಹಾಕಿದೀರಿ ತೊಗರಿ ರೀ?
ತೊಗುರಿ ನಾವು ಇನ್ನೊಂದು ಹೊಲದಲ್ಲಿ ಹಾಕಿದೀವಿ ಹ
ಇಲ್ರಿ
ಆ ರೀ
ಹ ತೊಗ್ರಿ ಶಂಗ ಹಾಕಿರ್ ಏನ್ರಿ.
ಶಂಗಾ ಹಾಕಿಲ್ಲ ನೋಡಿ ನಾವು ಸ್ವಲ್ಪ ನಮ್ಮಲ್ಲಿ ಶಂಗಾಗೆ ಬಹಳ ತೊಂದರೆ ಆಗುತ್ತೆ. ಏತಕೇ ಅಂದ್ರೆ ನಮ್ಮಲ್ಲಿ ಹಂದಿಗಳು ಬಾಳ ಇದ್ದಾವೆ ನೋಡಿ.
ಹೌದ್ರೀ
ಹೌದು
ಅದೇರಿ ಶಂಗಾ ಹಾಕ್ಬೇಕ್ರಿ ಶಂಗಾ ಬರೀ ಹತ್ತಿ ಹಾಕಿದ್ರೆ ಹೆಂಗ ಹೇಳ್ರಿ ಬರೇ ಹತ್ತೆ ಹಾಕ್ಬ್ಯಾಡ್ದ್ರಿ ಶೇಂಗ ಹಾಕ್ಬೇಕ್ರಿ ತೊಗರಿ ಹಾಕ್ಬೇಕ್ರಿ ಹೆಸರು ಹಾಕ್ಬೇಕ್ರಿ.
ಹಾ ರೀ
ಎಲ್ಲಾ ಕೈಪಲ್ಲೇ ಹಾಕ್ಬೇಕ್ರಿ ಎಲ್ಲಾ ಮಾಡ್ಬೇಕ್ರಿ ಒಂದ್ ಮಾಡಬಾರ್ದ್ರಿ ಎಲ್ಲಾ ಬರೀ ದುಡ್ಡು ಬ ದುಡ್ ದುಡ್ಡು ಬರತ್ತೆ ಅಂತ ಹತ್ತಿ ಹಾಕಿದ್ರಿ ಹೆಂಗ್ರಿ ಬರೇ
ಹಾ ಹ ಖರೆ ನೋಡಿ ಈಗಿನ ನಮ್ಮ ರೈತರುಗಳನೆಲ್ಲ ದುಡ್ಡಿಗಾಗಿ ಹತ್ತಿಯನ್ನು ತುಂಬಾ ಬಾಳ ಹಾಕುತ್ತಿದ್ದಾರೆ ಆದರೆ ಮಾರುಕಟ್ಟೆಯಲ್ಲಿ ಹತ್ತಿಯ ರೇಟು ಕಡಿಮೆ ಆಗುತ್ತಿದೆ ಏತಕ್ಕೆ ಅಂದರೆ ಎಲ್ಲಾ ರೈತರು ಕೂಡ ಅತ್ತಿಯನ್ನು ಬೆಳೆಯೋದರಲ್ಲಿ ಮುಂದೆ ಹೋಗ್ ತೋರ್ತಿದ್ದಾರೆ ಆದ್ದರಿಂದ ಹತ್ತಿಯ ರೇಟು ಖುಸಿತ ಕಂಡಿದೆ ಇದರಿಂದ ನಾವು ಇವ್ ಬರೇ ಅತ್ತಿಗೆ ಸೀಮಿತ ಆಗಬಾರದು ಎಲ್ಲಾ ಬೆಳೆಯನ್ನು ಬೆಳೆಬೇ ಕು ನಮ್ಮ ಹೊಲದಲ್ಲಿ ಯಾವ್ಯಾವ ಬೆಳೆಗಳು ಅಂದರೆ ಉದಾಹರಣೆಗೆ ತೊಗರಿ ಹಾಕಿ. ಕಡಲೆ ಹಾಕಿ ಶೇಂಗಾ ಹಾಕಿ ಹಸಿರನ್ನು ಬೆಳೆಯರಿ ಇವೆಲ್ಲಾ ಬೆಳೆದರೆ ನಮಗೆ ಲಾಭ ಕೂಡ ಬರುತ್ತದೆ ನಮ್ಮ ದೇಶದಲ್ಲಿ ಬದುಕುವ ಎಲ್ಲಾ ಜನರಿಗೂ ಆಹಾರದ ಕೊರತೆಯನ್ನು ಕಡಿಮೆ ಆಗುತ್ತದೆ ನೋಡಿ.
ನೀವು ಏನೇನ್ ಹಾಕಿದ್ದೀರಿ ಹೊಲ್ದಾಗ
ನಮ್ಮ ಹೊಲದಲ್ಲಿ ನೋಡಿ ಹತ್ತಿ ಹಾಕಿದ್ದೇವೆ ತೊಗರಿ ಹಾಕಿದ್ದೇವೆ ಜೋಳ ಹಾಕಿದ್ದೇವೆ ಮ ಮತ್ತೆ ಗೋಧಿ ಹಾಕಿದ್ದೇವೆ ನೋಡಿ.
ಹತ್ತಿ ಎಸ್ ಎಕರೆ ಹಾಕಿರಿ ತೊಗರಿ ಎಸೆಕ್ರೆ ಹಾಕಿರಿ? ತೊಗರಿ ಏಸ್ ಎಕ್ರೆ ಹಾಕ್ರಿ ಬೆಳಿ ಇದು ಹೆಸ್ರ ಏಸ್ ಎಕ್ರೆ ಹಾಕಿರಿ ಜೋಳ ಏಸ್ ಎಕ್ರೆ ಹಾಕಿರಿ?
ಹತ್ತಿಯನ್ನು ಆರು ಎಕರೆ ಹಾಕಿದ್ದೇವೆ ನಾವು.
ಹೌದ್ರೀ
ಆಯ್ದಾ ಮತ್ತೆ ತೊಗರಿಯನ್ನು ನಾಲಕ್ ಎಕರೆ ಹಾಕಿದ್ದೇವೆ.
ಹಾ ರೀ
ಹಾ ಉಳಿದಿರುವ ಗೋಧಿ ಹಾಗೂ ಮತ್ತೆ ಜೋಳವನ್ನು ತಲಾ ಮೂರು ಮೂರು ಎಕರೆ ಗಟ್ಟಲೆ ಬಿತ್ತಿದ್ದೇವೆ ನೋಡಿ.
ಹೌದ್ರಿ ನಿಮ್ ಕಡೆ ನಿಮ್ ಕಲಬುರ್ಗಿ ಸೈಡ್ ಬರೆ ತೊಗರಿ ಜಗ್ಗಿ ಬೆಳಿತಾರೆ ಅಂತ ಕೇಳ್ಪಟ್ಟಿದಿನಲ್
ಹೌದ್ರಿ ನಮ್ಮ ಕಲಬುರ್ಗಿ ಹೆಸರು ಇದೆ ನೋಡಿ ಫೇಮಸ್ ನಮ್ಮ ಕಲಬುರ್ಗಿಗೆ ತೊಗರಿಯ ನಾಡು ಎಂದು ಕರೆಯುತ್ತಾರೆ ಎಲ್ಲಾ ಜನರು.
ಹೌದ್ರಿ ನಮ್ ಕಡೆ ಜಾಸ್ತಿ ನಾವ್ ಕಬ್ಬು ಬೆಳತವ್ರಿ.
ಹಾ ನೀ ಕಬ್ಬು ಬೆಳೆದಕ್ಕೆ ತುಂಬಾ ನೀರು ಬೇಕಾಗುತ್ತೆ ಅಲ್ಲ ರವಿ ಅವರ.
ಹ್ಮ ನಮ್ ಕಡೆ ಕಾಲುವೆಗಳವ್ರಿ ಬೋರಾಕ್ಸಿದಿವ್ರಿ ಬಾವಿಗಳದಾವ್ರಿ. ನೀ ಎಲ್ಲಾ ಕರೆಂಟ್ ಈಗ ಕರೆಂಟ್ ಮೂಲಕ ಇಂಜನ್ ಮೂಲಕ ನೀರ್ ಬಿಡ್ತೇವ್ರಿ ಆದ್ರೆ. ಬೋರ್ ಅನ್ನು ಬೋರ್ ಕರೆಂಟ್ ಮೂಲಕ ಯೂಸ್ ಮಾಡ್ತೇವ್ರಿ ಕ್ಯಾನಲ್ ಬಾವಿಯನ್ನು ಇಂಜನ್ ಮೂಲಕ ನೀರ್ ಬಿಡ್ತೇವಿ ನಾವು ರಾತ್ರೋ ರಾತ್ರಿ ನೀರ್ ಬಿಟ್ಟು ಕಬ್ಬು ಬೆಳಿತ್ತೀವ್ರಿ ಹೌದ್ರೀ.
ಹಾ ಹಾ ಬೆಳೆಯರಿ ಬೆಳೆಯರಿ ಆದ್ರೆ ಕಬ್ಬಗೆ ನೀರು ಅಂದ್ರೆ ತುಂಬಾನೇ ಬೇಕು ನೋಡಿ ಕಬ್ಬು ಸರಿಯಾಗಿ ಬೆಳೆ ಬರ್ಬೇಕಂದ್ರೆ ನೀರು ಬಾಳ ಬಿಡ್ಬೇಕು ಅದಕ್ಕೆ.
ಹೌದ್ರಿ ನೀರು ಗೊಬ್ಬರ ಬಾಳ ಬೇಕ್ರಿ ಇದಕ್ಕ ಆದ್ರೆ ಕಡಿಮೆ ಕಡಿಮೆ ಹಣ ದರದಲ್ಲಿ ಹೆ ಹೆಚ್ಚು ಬೆಳೆಬೋದು ನಾವು ಕಬ್ಬನ್ನು ಹಾ ರೀ.
ಕಬ್ಬುನ ಮೊದಲು ಸಸ್ಯ ಅಲ್ಲಿ ತರ್ಬೇಕು ಅದನ್ನ ಒಂದು ಸಾರ್ತಿ ನಾವು ಕಬ್ಬನ ಬೆಳೆದರೆ ಅದು ಮೂರು ವರ್ಷಗಳ ಕಾಲ ನಮಗೆ ಬರುತ್ತೆ ಅಂತ ನೋಡಿ.
ಮೂರು ಮೂರು ಮೂರು ವರ್ಷ ಬರಲ್ರರಿ ಮೂರು ಟೈಮ್ ಬೆಳತಿವ್ರಿ ನಾವ್ ಅದನ್ನು.
ಮೂರು ಸಲ ಬೆಳಿಬೋದು ಅದನ್ನ.
ಹೌದ್ರಿ ಹ ಮೂರು ಸಲ ಸಲ ಬೆಳಿಬಹುದು ರೀ ಆದ್ರೆ ಫಸ್ಟ್ ಸಲ ಬೆಳೆದಾಗೆ ಇನ್ಕಮ್ ಜಗ್ ಇ ಬರ್ತೈತ್ರಿ ಜಗ್ಗೆ ಜಗ್ಗೆ ಟನ್ ಬರ್ತೈತ್ರಿ ಲಾಸ್ಟ್ ಹಾ ಎರಡನೇ ಸಲ ಬೆಳೆದಾಗ ಇರುತ್ತೇರಿ ಮೂರ್ನೇ ಸಲ ಬೆಳೆದಾಗ ಅಷ್ಟೊಂದ್ ಇರಲ್ರಿ. ಎಲ್ಲಾ ಅದ್ರ ಶಕ್ತಿ ಎಲ್ಲ ಕಳ್ಕೊಂಡ ಇರುತದೆರಿ ಅದು.
ಓಹ ಅದರ ಫಲವತ್ತವೇ ಕಡಿಮೆ ಆಗುತ್ತಾ ಬರುತ್ತೆ ದಿನದ ಬೆಳೆಯಿಂದ ಬೆಳಿಗ್ ಕಡಿಮೆ ಆಗುತ್ತಾ ಬೆಳುತ್ತೆ ಅದರ ಫಲವತೆ.
ಕಡಿಮೆ ಆಗುತ್ತೆ ರೀ ಕಬ್ಬಿಂದು ರೀ.
ಹೌದಾ.
ಹಾ ರೀ. ನಿಮ ನಿಮ ನಿಮ್ ಕಡೆ ಇದು ನಿಮ್ ಕಡೆ ಹೆಸ್ರು ಆಗ್ತರೀ.
ಹ ನಮ್ಮ ಕಡೆ ಹೆಸರು ನಾವು ಹಿಂದಿನ ವರ್ಷ ನಮ್ಮ ವ ಇಪ್ಪತ್ತು ಎಕರೆಗಟ್ಟಲೆ ಹಸಿರ ಬಿತ್ತಿದೇವು ನೋಡಿ ನಾವು. ಇಪ್ಪತ್ತು ಎಕರೆ ಹಸಿರೆ ಬಿತ್ತಿದೆೇವು ಹೆಸರು. ಅದು ನನಗೆ ನನಗೆ ಅ ಬಗ್ಗೆ ಸ್ವಲ್ಪ ಮಾಹಿತಿ ಅಷ್ಟೊಂದು ಗೊತ್ತಿಲ್ಲ ನೋಡಿ ರವಿ ಅವರೆ.
ಅಂದಾಜ್ ಎಷ್ಟ್ ಚೀಲ ಬೆಳದಿರ್ಬೋದ್ರಿ ನೀವ್ರೀ.
ಅಂದಾಜು ನನ್ಗೆ ಒಂದು ಅನ್ಸಿರೋ ಮಟ್ಟಿಗೆ. ಒಂದು ಇಪ್ಪತ್ತರನ್ ಇಪ್ಪತ್ತು ಎಕರೆ ಅಂದ್ರೆ ಒಂದು ಎಪ್ಪತ್ತಅರೆ ಎಂಬತ್ ಚೀಲ ಬೆಳೆದಿರ್ಬೋದಲ್ಲಾ.
ಹಾ ರೀ.
ಇ ಎಪ್ಪತ್ತರಿಂದ ಎಂಬತ್ತು ಚೀಲ ಬೆಳೆದಿರ್ಬಹುದು ಅಂತ ನನ್ನ ಅನಿಸಿಕೆ.
ಹೌದಿ ಅಂದ್ರೆ ನಿಂಬಲ್ಲಿ ರೇಟ್ ಹೆಂಗ್ ಮಾಡ್ತರಿ ಹೆಸರು
ನಮ್ಮ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಆಹ ಹೆಸರಿನ ಬೆಳೆ ಬೆಳೆ ಬಂದ್ಬಿಟ್ಟು ಬೆಲೆ ಎಷ್ಟು ಅಂದ್ರೆ ಆರು ಸಾವಿರದವರೆಗೂ ಸಿಗಬಹುದು ನನಗನಸರ ಮಟ್ಟಿಗೆ
ಹೌದ್ರೀ
ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ
ಹೌದೌದ್ರೀ ಶೇಂಗಾ ಶೇಂಗಾನ ಬೆಳೆತೀರಿ ಇಯನ್ರಿ ನಿಮ್ ಕಡೆ.
ಹಾ ನಮ್ಮ ಕಡೆ ಶೇಂಗಾಕೂಡ ಬೆಳೀತಾರೆ ಜನರು ಆದ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಶೇಂಗಾವವನ್ನು ಬೆಳೆಯೋದಿಲ್ಲ ನಮ್ಮ ಸೈಡು.
ಹೌದ್ರಿ ಶಂಗಾಕ್ಕೆ ನೀರ್ ಬಿಡ್ತರಿ ನಿಮ್ ಸೈಡ್.
ಹಾ ಬಿಡ್ತಾರೆ ಏಕೆ ಅಂದ್ರೆ ನಂಬಲ್ಲಿ ನೀರಿನ ಕೊರತೆ ಕಡಿಮೆ ಇದೆ.
ಹೌದ್ರಿ.
ಏತಕ ಅಂದ್ರೆ ನಂಬಲ್ಲಿ ಕಾಲುವೆಗಳು ಇದಾವೆ ಅಲ್ಲ ಆದ್ದರಿಂದ ನೀರಿನ ಸಮಯ ಸಮಸ್ಯೆ ಏನು ಅತಿ ಹೆಚ್ಚಾಗಿಲ್ಲ ನಮ್ಮ ಕಡೆ.
ನಿಮ್ಮ್ ಕಡೆ ಶೇಂಗಾ ಆಹ ಒಣ ನೀರ್ ಬಿಡ್ಲಾದ್ರೆ ಶೆಂಗ ಬೆಳೀತಾರಂತ ಕೇಳಳ್ ಬಿಟ್ಟಿದೀನಿ ನಾನ್ರೀ
ಹೌದಾ.
ಅದೇಲ್ಲಿ ತುಂಬಾ ಚೆನ್ನಾಗಿ ಬೆಳತಾರ ಅಂತೆ ಕೇಳ್ಪಟ್ಟಿದ್ದೀನಿ ನಾನು ನಾನು ನಮ್ಮ ಹೊಲ ಒಂದು ಹೊಲಕೆ ಕಾಲುವೆ ಇಲ್ಲ ಬಾವಿ ಇಲ್ಲ ಬೋರ್ಲ್ಲ. ನಾನು ಸಂಗೆ ಬಿತ್ತನೆ ಮಾಡ್ಬೇಕಂತಿದ್ದೀನಿ ಅದೇ ನಿಮ್ಗೆ ಕೇಳಿದ್ರೆ ಸರಿ ಇರ್ತ್ತೇನೆ ಅಂತ.
ಹಾ ಹೌದು ನೋಡಿ ಶಂಗ ಶಂಗಕ್ಕೆ ಅದೇನು ಅತಿ ಹೆಚ್ಚು ನೀರನ್ನು ಬೇಕಾಗೋದಿಲ್ಲ. ಅದಕ್ಕೆ ಒಣ ಬೇಸಾಯದಲ್ಲಿ ಕೂಡ ಸಂಘವನ್ನು ನಾವು ಬೆಳೆಯಬಹುದು ನೋಡಿ.
ಹೌದ್ರಿ. ಹಿಂಗೆ ಎಕರೆಕ ಎಷ್ಟು ಚೀಲ ಆಗ್ಬೋದ್ರೀ ನಿಂಬಲ್ಲಿ ಒಣ ಬೇಸಾಯ ನಂಬಲ್ಲಿ ನೋಡಿದ್ರೆ. ಎಕರೆಕ ಒಂದು ನಾಲ್ಕೈದು ಚೀಲ ಆಗುತ್ತೆ ನಿಂಬಲ್ಲಿ ಎಷ್ಟ ಆಗುತ್ತೆ.
ನಮ್ಮ ಬಲ್ಲಿನೋಡಿ ನಮ್ಮಲ್ಲಿ ಫಲವತ್ತಾದ ಮಣ್ಣಿದೆ ನಮ್ಮಗ ಊರಿನಲ್ಲಿಯ ಅದರಿಂದ ನಮ್ಮಲ್ಲಿ ಲ್ಲಿ ಆರರಿಂದ ಏಳು ಚೀಲದವರೆಗೂ ಸಹಿತ ಶಘವನ್ನು ಶಘದ ಬರುತ್ತೆ ನೋಡಿ
ಹೌದ್ರಿ ಆರರಿಂದ ರೀ.
ಆರರಿಂದ ಏಳು ಚೀಲವರೆಗೂ ಬೆಳೆಯಬಹುದು.
ಹೌದ್ರೀರೀ ಯಾವ ಶಂಗ ಬೈತರಿ ಡಬ್ಬು ಶೇಂಗ ಬೆಳಿತೀರಿ ಬೆಳ್ಳಿ ಶೆಂಗ ಬೆಳಿತೀರಿ. ರಿ ಕಂಡಡಿಷನ್ ಬೀತತಿರಿ ನೀವು.
ನಮ್ಮ ಬಲ್ಲಿ ನೋಡಿ ಬೆಳ್ಳಿ ಶಂಗವನ್ನು ಬೆಳೀತೇವೆ ಹೆಚ್ಚಾಗಿ.
ಹೌದ್ರಿ. ಹೌದ್ರೀ ಮತ್ತ ನೇನ್ ಬೆಳತರಿ ನಿಮ್ ಸೈಡ್.
ನಮ್ಮ ಸೈಡ್ ನೋಡಿ ಆ ಕಡಲೆ ಆಯ್ತು ಬ ಬೇಳೆ ಜೋಳ ಆಯ್ತು ನಮ್ಮಲ್ಲಿ ಹೆಚ್ಚು ಹೆಚ್ಚಾಗಿ ಬೆಡೆಯೋದು ತೊಗರಿ ಹೌದಾ.
ಹ
ತೊಗರಿ ನಂತರ ಗೋಧಿ ಕೂಡ ಸಹಿತ ನಮ್ಮಲ್ಲಿ ಬಾಳ ರೈತರು ಬೆಳೀತಾರೆ ನೋಡಿ.
ಹ್ಮ
ಹ್ಮ್ ನಿಮ್ಮಲ್ಲಿ
ಆ ರೀ
ಆ ತರಹದ ಬೆಳೆಗಳನ್ನು ರೈತರು ಬೆಳೆಯುತ್ತಾರೆ.
ನಮ್ ಬೆಲ್ ನೋಡ್ರಿ ಕಬ್ಬು ಬೆಳಿತರಿ ಕೌಳಿರಿ ಅಂದ್ರೆ ತೋಟಗಾರಿಕೆ ಜಗ್ಗ ಮಾಡ್ತಿರಿ ಕೈ ಕಾಯಿ ಪಲ್ಯ ಮಾಡೋದು ಇದು ಟೊಮ್ಯಾಟೊ ಸೌತೆಕಾಯಿ ಬೆಂಡೆಕಾಯಿ ಅಂತ ನಂಬಲ್ಲಿ ಎಲ್ಲಾ ತರ ಮಾಡ್ತಿವಿರಿ ನಾವು ಹಾ, ರಿ
ಹೌದಾ, ಹಾ
ಹೌದ್ರೀ ನಿಂಬಲ್ರರಿ
ನಂಬಲ್ಲಿ ನೋಡಿ ತೋಟಗಾರಿಕೆ ಅನ್ನೋದು ಕಡಿಮೆ ರೈತರಲ್ಲಿ ಏಕಂದ್ರೆ ನಮ್ಮಲ್ಲಿ ತೋಟಗಾರಿಕೆ ಮಾಡಲು ಅಷ್ಟು ಅನುಕೂಲವಾದ ಸ್ಥಳವಿಲ್ಲ ಜಾಗಗಳು ಇಲ್ಲ
ಹಾ, ನಿಮ್ ಕಡೆ ನೀರು
ಎಲ್ಲಾವೂ ಒರೋಣ ಓಪನ್ ಅಂದ್ರೆ ಖಾಲಿ ಜಾಗಗಳು ಇವೆ
ಹಾ, ರೀ
ಅದರಲ್ಲಿ ದನ ಕರುಗಳ ಸಮಸ್ಯೆ ಬಾಳ ಇರುತ್ತೆ. ಹಂದಿಗಳ ಸಮಸ್ಯೆಅವು
ಫೋನ್ ಹಚ್ಬೇಕಿಲ್ರೀ ಹಂದಿ ಇಡಿಯೋರಿಗೆ.
ಅವ್ರಿಗೆ ಏನು ನೋಡಿ ಈಗ ಸರ್ಕಾರ ಏನ್ ಮಾಡಿಬಿಟ್ಟಿದೆ ಅಂದರೆ ಹಂದಿಹಿಡಿಯವರಿಗ ಕೂಡ ಸ್ವಲ್ಪ ಇದು ಬಂದ್ಬಿಟ್ಟಿದೆ ಕಮಾಂಡು ಏಕೆಂದ್ರೆ ಅವರು ಏನು ಫೋನ್ತ್ಸ ಅಚ್ಚದರುಸಹಾ ಇವತ್ತು ಬರುತ್ತೇನೆ. ನಾಳೆ ಬರುತ್ತೇನೆ ಅಂತ ಹೇಳಿ ಬರುದೇ ಇಲ್ಲ ಡಿ ಅವ್ರು ಸಹಾಯತಾರೆ
ಹೌದ್ರೀ ನಮ್ ಸೈಡ್ ಏನ ಅಂದಿದನ್ ಜರಗತ್ತಲ್ರರಿ ಅದ್ರೆ ನರಿ ಬರ್ತೇ್ರೀ ಶಂಗಾ ಕಿತ್ತಿ ಹಾಕಿ ಕಿತ್ತಿ ಹಾಕಿ ಎಲ್ಲಾ ಬೆಳೆ ಪೂರಾ ಎಲ್ಲಾ ನಷ್ಟ ಮಾಡಿಬಿಡತ್ತೆ. ನಮ್ಮ ಹೊಲದಲ್ಲಿ ನಾಲ್ಕ ಎಕರೆೆಯ ಹೊಲ ನಷ್ಟ ಮಾಡಿಬಿಟ್ಟಿದೆ ಪೂರ
ಅಯ್ಯೋ! ಹೀಗಾದ್ರೆ ಪಾಪ ರೈತರು ಸಾಲನ್ನು ಮಾಡಿಕೊಂಡು ಬೆಳೆಯನ್ನು ಬೆಳೆಯುವರಿದ್ದಾರೆ. ಆದರೆ ಈ ಈ ಈ ರೀತಿ ಆದರೆ ಪಾಪ ರೈತರು ಸಾಲದ ಭಾವವನ್ನು ತಡ ತಡೆಯಲಾಗದೆ ನೇಣು ಹಾಕಿವ ಪರಿಸ್ಥಿತಿ ಯಲ್ಲಿ ಬಂದು ಬಿಟ್ಟಿದೆ ನೋಡಿ ಈಗಿನ ಕಾಲದಲ್ಲಿ.
ಹೌದೌದ್ರಿ ಬಾಳ ನಷ್ಟ ಆಗತಿದೆ ರೈತರಿಗೆ ಏನ್ ಮಾಡಬೇಕಂತ ಗೊತ್ತಾಗ್ತಿಲ್ಲರೀ ಈಗ ನಿಮ್ ಕಡೆ ಮಳೆ ಒಂಟಿದೆ ಏನ್ರೀ ನಿಮ್ ಕಡೆ
ನಮ್ಮ ಕಡೆ ಮಳೆನೇ ಇಲ್ಲ ನೋಡಿ ಸುಮಾರು ಈಗ ಮಳೆಗಾಲ ಇದೆ ಅಲ್ಲಾ ಆದರೂ ಸಹಿತ ಬೇಸಿಗೆ ಕಾಲಕ್ಕಿಂತ ಹೆಚ್ಚಾಗಿ ಬಿಸಿಲಿದೆ ನಮ್ ಕಡೆ ಮಳೆ ಅನ್ನೋದೇ ಇಲ್ಲ ನೋಡಿ ರವಿ ಅವ್ರೇ
ಮಳೆಲ್ಲ ಏನಿಲ್ಲ ರಿ ಕಾಲುವೆಗೆ ನೀರು ಬಿಡುತ್ತಿಲ್ಲ ಬಾವಿಯಲ್ಲಿ ನೀರ್ ಇಲ್ಲ, ಬೋರಲ್ಲಿ ನೀರು ಬರುತ್ತಿಲ್ಲಾ. ಎಲ್ಲಾ ಸಮಸ್ಯೆ ನಂಬಲ್ಲಿ ಕಬ್ಬು ಹಾಕಿದ್ದೇವಿ ಎಲ್ಲಾ ಒಣಗಿ ಬಿಟ್ಟೈತಿ.
ಹೌದು ನೋಡಿ ಮತ್ತೆ ಪಾಪ ರೈತರಿಗೆ ತುಂಬಾ ಲಾಸ್ ಆಗಿದೆ ಈ ವರ್ಷ.
ಶೆಂಗಾ ಹಾಕ್ಬೇಕಂದ್ರೆ ನೀರಿಲ್ಲಾಏನಿಲ್ಲ ಅಷ್ಟೇ ಹೊಲಗಳನ್ನು ಗಳೆ ಹೊಡದು ಬಿಟ್ಟಿದ್ದೇವ್ರೀ
ಹಾ ಈಗ ನೋಡಿ ಈ ವರ್ಷ ಮಳೆನೇ ಇಲ್ಲ ಹಿಂದಿನ ವರ್ಷದಲ್ಲಿ ನೋಡಿ ಎಷ್ಟು ಅಷ್ಟು ಅತಿಯಾಗಿ ಮಳೆ ಆಗಿತ್ತು ನಮ್ಮ ರಾಜ್ಯದಲ್ಲಿ. ಈ ವರ್ಷ ಮಳೆ ಅನ್ನೋದೇ ಇಲ್ಲ ನೋಡಿ
ಹಾ ಹತ್ತ ಹಿಂದಿನ ವರ್ಷ ಕೂಡ ನಾವು ಮಳೆ ಜಗ್ಗೆಯಾಗಿ ಸರಿಯಾಗಿ ಕಬ್ಬು ಚೆನ್ನಾಗಿ ಬೆಳದೇವ್ರರಿ ಕೌಳಿ ಬೆಳೆದವ್ರರಿ. ಆದ್ರರೆ ಶಂಗಾ ಹೆಸರು ಎಲ್ಲ ನಷ್ಟ ಎಲ್ಲ ಹಾಳಾಗಿಬಿಟ್ಟೆತ್ರಿ ಎಲ್ಲ ನಾವು ಐದೈದ ಲಕ್ಷ ಲಾಸ್ ಆಗೇತ್ ಎಲ್ಲಾ ಪ್ರಾಫಿಟ್ ಎಲ್ಲ ರೀ ಎಲ್ಲಾ ಲಾಸ್ ಆಗೇತ್ರಿ ತ್ರೆ ಎಲ್ಲಾ ರೈತರುಗಳಿಗೆ ಲಾಸ್ ಆಗೈತ್ರಿ ಎಲ್ಲಾ ಹ ಎಲ್ಲ ಎಲ್ಲ ಸರ್ಕಾರ ಪರಿಹಾರನೂ ಕೊಡಗಿಲ್ಲ ತಮ್ಮ ಸ ಪರಿಹಾರ ಬಂದಿದ್ದಲ್ಲ ಸರ್ಕಾರ ದುಡ್ಡನ್ನೆಲ್ಲ ಅ ಅಧ್ಯಕ್ಷರು ಅವ್ರು ಅವ್ರೇ ತಿಲ್ಲಕತ್ತಿದಿದ್ದಾರೆ ರೊಕ್ಕ ಏನ್ ಮಾಡೋದಂತೆ ಗೊತ್ತಾಗ್ತಿಲ್ಲ
ಎ ರೈತರಿಗೆ ಅಂತೆ ಇಷ್ಟು ಇಷ್ಟು ಅಂತಾ ಸರ್ಕಾರದವ್ರು ನಮ್ಗೆ ಬಿಡುಗಡೆ ಮಾಡ್ತಾರೆ ಆದ್ರೆ ಅದನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೇ ಅರ್ಧ ತಗೊಂಡ್ಬಿಟ್ಟು ಉಳಿದಿರುವೋ ಅರ್ಧವನ್ನು ರೈತರಿಗೆ ಕೊಡ್ತಾರೆ ಅದರಲ್ಲಿ ಎಲ್ಲಾ ರೈತರಿಗೆ ಸಾಕಾಗೋದಿಲ್ಲ ಹಣ
ಹಾ ಸಾಕೋಗುದಿಲ್ಲರಿ ಯಲ್ಲಾ ಟ್ವೆಂಟಿ ಓಟ ಸೆವೆಂಟಿ ಫೈವ ಪರ್ಸೆಂಟ್ ಅವರು ತಗೊಂಡ ಟ್ಂಟಿ ಫೈವ ಪರ್ಸೆಂಟ್ನ ನಮಗ ಕೊಡ್ತಾರೆ ಏನ್ ಮಾಡಬೇಕ ಹೇಳ್ರಿ ಎಲ್ಲ
ನೋಡು ಎಪ್ಪತ್ತೈದು ಶೇಕಡ ಎಪ್ಪರ ಎಪ್ಪತ್ತೈದರಷ್ಟು ಅವರು ತಗೊಂದು ಉಳಿದಿರುವ ಇಪ್ಪತ್ತೈದು ಶೇಕಡವನ್ನು ರೈತರಿಗೆ ಕೊಡುತ್ತಾರೆ ಇರೋದು ರೈತರಿಗೆ ಎಲ್ಲಿ ಸಲ್ಲುತ್ತೆ ಅಷ್ಟು ಹಣ ಹೇಳಿ ನೀವೇ ಹೇಳಿ
ನಮ್ಮ ನಮ್ಮ್ ಊರಲ್ಲಿ ನೋಡ್ರಿ ಎ ಪಂಚಾಯಿತ ಅಲ್ಲಿ ಒಂದು ಕೋಟಿ ರೂಪಾಯಿ ಲಂಚ ತಿಂದು ತಮ್ಮ ತಮ್ಮ ದೊಡ್ಡ ದೊಡ್ಡಮನೆ ಅದು ಕಟ್ಟಸಕೊಂಡ ಬಿಟ್ಟಿದಿದ್ದಾರೆ ರೈತರಿಗೆ ಒಂದ್ ರೂಪಾಯಿ ಹಣನೂ ಕೊಟ್ಟಿಲ್ಲ ಮನೆೇ ಮಾಡಿ ಕೊಡ್ತನ ಅಂತ ಹೇಳಿದ್ದಾರೆ ಮನೇನೂ ಮಾಡಿ ಕೊಟ್ಟ ಯಲ್ಲಾ ಅವ್ರ ಬಲ್ಲಿ ಎಲ್ಲಾ ಹಣ ವಸೂಲಿ ಮಾಡಿ ಎಲ್ಲಾ ಅವರಿಗೆ ಗೆ ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಬಂದಿದ್ದಾರೆ
ಹೌದೌ ಹೌದ ನಮ್ಮ ಊರಲ್ಲಿ ಶಾ ಆಯ್ತಾ ನೋಡಿ ಅಧ್ಯಕ್ಷರ ಇದ್ದಾರೆ ಎಲ್ಲ
ಹಾ ರೀ
ಅಧ್ಯಕ್ಷರು ಏನ್ ಮಾಡಿದ್ದಾರೆ ಅಂದ್ರೆ ಮನೆ ಬಂದಿರುತ್ತೆ ನೋಡಿ ಮನೆ ಇಲ್ಲಾರ್ದವರಿಗೆ ಅವರ ಹತ್ತಿರ ಏನು ಮಾಡಿದಾರಂದ್ರೆ ಐವತ್ತುರಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಅವರ ಹತ್ರ ಹಣವನ್ನು ಪಡೆದುಕೊಂಡಿದ್ದಾರೆ.
ಹಾರಿ
ಆ ಹಣದಲ್ಲಿ ನಿಮಗೆ ಮನೆಯನ್ನು ಕಟ್ಟಿಸಿ ಕೊಡುತ್ತೇನೆ ಎಂದು ಹೇಳಿ ಅವ್ರ ಅವಧಿಯೇ ಮುಗಿದು ಬರುತ್ತಿದೆ ಆದರೆ ಅವರಿಗೆ ಮನೆಯ ವ್ಯವಸ್ಥೆಯನ್ನು ಮಾಡಿಕ ಕೊಟ್ಟಿಲ್ಲ ನೋಡಿ
ಹೀಗಾಗಿ ಹೀಗಾಗಿ ತುಂಬಾ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಎಲ್ಲಾ ಅವರಿಗೆ ಜಾನುವಾರಾರಿಗಳಿಗೆ ಸುತ್ತ ನೀರ್ ಇಲ್ಲಾರದಂಗ ಆಗಾದ್ರಿ ಈ ವರ್ಷ ಮಳೆ ಬರ್ ಇಲಕ್ಕ ಕಾಲುವೆೆಗೆ ನೀರನ್ನು ಬಿಡುತ್ತಿಲ್ಲ